ಹಾ
ಏನ ಮಾಡ್ತೀದಿಯಾ ಆಫೀಸಲ್ಲಿ ಇದೆವೆ ನೀನ ಎಲ್ಲಿದೀಯಾ.
ತರ್ತೀಟೊ.
ಮನೆಲಿದಿಯಾ ಊಟಾ ಎಲ್ಲಾ ಆಯ್ತಾ.
ಊಟಾ
ಏನ ಮಾಡ್ದೆ ಊಟಾ.
ತಾಲೀಪಟ್ಟಿ. ಅನ್ನಾ ಸಾರು ರಸಂ ಮಾಡಿತು ಅಕ್ಕಾ. ಮತ್ತೆ ನೀವು.
ಹಾ ಹಾ ನಾನು ಮದ್ದೆ. ಬಸ್ಸಾರು ಮುದ್ದೆ ಬಸ್ಸಾರು ಅನ್ನಾ ಬಸ್ಸಾರು ತಿನ್ಕೊ ಬಂದೆ.
ಹೆಂತಾದು
ಟಕ್
ಮಾದೇವ ಬೆಟ್ಟ ಅಪ್ಪದೆ.
ಹು ಮನೇಲಿ ಮನೇಲಿ ಹಂಗೆ ಅಲ್ವಾ.
ಹು